ಮತ್ತೆ ಹೇಗಿದ್ದೀರಾ
ಚೆನ್ನಾಗಿದ್ದೇನೆ ನೀವು
ಹೊ ನಾವು ಚೆನ್ನಾಗಿದ್ದೀವಿ ಏನ್ ಮಾಡ್ತಿದ್ದೀರಾ
ನಾನು ಸುಮ್ಮನೆ ಕುಳಿತಿರುವೆ ನೀವು
ಹ ನಾವು ಅಷ್ಟೇ ನಿಮ್ಗೆ ಚಾ ಎಲ್ಲ ಕುಡಿಯೋ ಅಭ್ಯಾಸ ಇದಯಾ
ಇಲ್ಲ ನಿಮಗೆ
ಹ್ಮ ನಾವು ಕುಡಿತೀವಿ ಯಾಕೆ ಕುಡಿಯಲ್ಲ ನೀವು
ನನಗೆ ಇಷ್ಟವಾಗುವುದಿಲ್ಲ ಮುಂಚೆ ತುಂಬಾ ಕುಡಿಯುತ್ತಿದ್ದೆ ನನ್ಂತರ ಬಿಟ್ಟು ಬಿಟ್ಟೆ ಈಗ ಆಗ ಗ ಒಮ್ಮೊಮ್ಮೆ ಕಾಫಿ ಕುಡಿಯುತ್ತೆನೆ
ೆ ಜಾಸ್ತಿ ಕುಡಿಯಲ್ಲ ದಿನ ಕುಡಿಯಲ್ವಾ
ಹಾ ದಿನಾ ಕುಡಿಯಲ್ಲ ಯಾವಾಗಾದ್ರೂ ಒಮ್ಮೊಮ್ಮೆ
ಹ್ಮ ಹ್ಮ ಸರಿ ಆಯ್ತು ಊಟ ಆಯ್ತಾ
ಊಟ ಮಧ್ಯಾಹ್ನ ಆಯ್ತು ನಿಮ್ಮದು
ನಮ್ದು ಈಗ ತಾನೆ ನಾವು ಇವಾಗ ತಾನೇ ತಿಂದ್ವಿ
ಈಗ ಊಟ ಮಾಡ್ತಿದ್ದೀರಿ
ಹ ಹೌ ಒ ಆಫ್ ಇ ಇಲ್ಲ ಒಂದ್ ಎೆ ಒಂದ್ ಹತ್ ನಿಮಿಷ ಆಯ್ತು ತಿಂದು ಇವಾಗ ತಾನ ಕಾಲೇಜಿಂದ ಬಂದು
ಹ್ಮ್
ಇವಾಗೇ ತಿಂದಿದ್ದು ತಿಂದು ಸುಮ್ಮನೆ ಕುತ್ಕೊಂಡಿದ್ವಿ ಹಂಗೆ ನಿಮ್ಮ ಜೊಗೆ ಸ್ವಲ್ಪತ್ತು ಸಮಮ್ಮಯ ಮಾತಾಡೋಣ ಅಂತ
ಹ್ಮ್
ಹಿಂಗಂಗೆ ಕರೆ ಮಾಡಿದ್ವಿ ಹೌದು ಮತ್ತೆ ಏನ್ ಮಾಡ್ತಿದ್ದೀರಾ ಹೆಂಗಿತ್ತು ಇವತ್ತು ದಿನ ಪೂರ್ತಿ ನಿಮ್ಗೆ
ಇವತ್ತು ಒಂದು ಸ್ವಲ್ಪ ಚೆನ್ನಾಗಿಯೇ ಇದ್ದಿಲ್ಲ
ಯಾಕೆ ಏನಾಯ್ತು
ನಾನು ಒಂದು ಕೆಲ್ಸಕ್ಕೆಂದು ಹೋಗಿದೆೆ ಅಲ್ಲಿ ನನಗೆ ಕೆಲಸ ಆಗಲಿಲ್ಲ
ಹಹಾ ಏನ್ ಕೆಲ್ಸಕ್ರೈ ಹೌದಾ ಏನ್ ಕೆಲ್ಸಕ್ ಹೋಗಿದ್ರಿ
ಹ ಏನು ಕೆಲ್ಸ ಅದು ಆ ವರ್ಡನ್ನು ಕನ್ನಡದಲ್ಲಿ ಏನನ್ ಾರೆಂದು ಗೊತ್ತಿಲ್ಲ ನನಗೆ
ಹ ಅಂದ್ರೆ ನೀವು ಆ ಓದೋದು ಮುಗ್ದ
ಧ್ವನಿ ಧ್ವನಿ ಅಸಿಸ್ಟೆಂಟ್ ಏನೋ ಇದೆ
ಹಾ
ನನಗೆ ಆಂಗ್ಲ ಭಾಷೆ ಅಷ್ಟೊ ಅಷ್ಟಾಗಿ ಬರುವುದಿಲ್ಲ ಹಾಗಾಗಿ ನನ್ನನ್ನು ಆಯ್ಕೆ ಮಾಡಲಿಲ್ಲ ಅವರು
ಹೌದಾ ಏನು ನಿಮ್ದು ಓದೋದೆಲ್ಲಾ ಮುಗೀತಾ
ಹಾ ಮುಗೀತು
ಅದಕ್ಕೆ ಕೆಲ್ಸ ಹುಡುಕ್ತಿದ್ದೀರಾ ಹ ಹಾ ಸಿಗುತ್ತೆ ಬಿಡಿ ಯಾಕೆ ಬೇ ಬೇಜಾರ್್ತೀರಾ ಈ ಕೆಲ್ಸ ಅಲ್ಲ ಅಂತಂದ್ರೆ ಇನ್ನೊಂದ್ ಕೆಲ್ಸ ಸಿಗುತ್ತೆ
ಹ್ಮ್ ಅಲ್ಲೇ ಹುಡುಕಬೇಕು
ಹೌದು ನೀವು ನೀವು ಯಾವಾಗೂ ಹುಡ್ಕ್್ದಿರ ಸುಮ್ಮ್ನೆ ಇರಬಾರ್ದು ಹೋಗಿ ಅಲ್ಲಲ್ಲಿ ಎಲ್ಲಿ ಇವಾಗ ಅವರು ಜಾಬ್ ಹಿಂಗೆ ಇದೆ ಕೆಲ್ಸ ಇದೆ ನಮ್ಮಲ್ಲಿ ಕೆಲಸಗಾರರು ಬೇಕು ಅಂತ ಆಾಗವಾಗ ಯಾಗ್ತಿರ್ತಾರಲ್ವಾ ನೀವು ಮೊಬೈಲ್ ನೋಡ್ತೀರಾ
ಹಾ ನೋಡ್ತೀನಿ
ಹಾ ಹಾ. ಅವಾಗ ಅದ್ರಲ್ಲಿ ಈಗಿನ ಕಾಲದಲ್ಲಿ ಎಲ್ಲಾ ನಾವು ಆಚೆ ಹೋಗಿ ಇನ್ನೊಬ್ರ ಹತ್ರ ತಿಳ್ಕೊಳ್ಳೋ ಅಷ್ಟೆ. ಎಲ್ಲ ಅವರೇ ಮೊಬೈಲ್ ಆಗ್ತಾ ಇರ್ತಾರಲ್ವಾ ಅವ ನೋಡಿ. ನೋಡಿ ನೀವು ಅದಕ್ಕೆ ಅರ್ಜಿ ಸಲ್ಲಿಸ್ಬಿಟ್ಟು ನೋಡಿ ಬಂದ್ರೆ.
ಇಲ್ಲ ನಾನು ಅದು ಒಂದು. ವ್ಯವಸ್ ಸಮಸ್ಯೆ ಏನು ಇದೆ ಅಲ್ಲ ನೌಕರಿ ಎಂದು.
ಹಾ ಹೌದ ಹೌದು.
ಇದ್ರಲ್ಲಿ ನೋಡಿ ಹ ಹೋಗಿದ್ದಾರೆ. ಇಲ್ಲಿ ನಮಗೆ ಮಾಹಿತಿನೇ ಬೇರೆ ಇರುತ್ತದೆ ನಾವು. ಹ ಅಲ್ಲಿ ಆ ಒಂದು ಆಫೀಸಿನ ಬಳಿ ಹೋದರೆ ಅಲ್ಲಿನ ಮಾಹಿತಿ. ಬೇರೆ ಇರುತ್ತದೆ.
ಅಂದ್ರ ಅವ್ರೇ ನಿಮ್ಗ ಏನು ರೆಸೀಮ್ ಅಲ್ಲಿ ಬೇರೆ ತರ ಏನಾದ್ರು ಕೇಳಿದ್ರಾ.
ಇಲ್ಲ ಬೇರೆ ಏನು ಬೇರೆ ಏನು ಕೇಳಲಿಲ್ಲ ಈಗ ನಮ್ಗೆ ಯಾವ ತರ ಒಂದು. ಮಾಹಿತಿ ಕೊಡ್ತಾರೆ ಎಂದರೆ ತಿಂಗಳಿಗೆ ಇಷ್ಟು ಸಂಬಳ. ಈ ಒಂದು ಟೈಮಿಂಗ ಈ ಒಂದು ಸಮಯ ಆತರ ಎಲ್ಲ ಕೊಡ. ತಾರೆ ಆದರೆ ನಾವು ಅಲಿಗೆ ಹೋದರೆ. ಆ ಒಂದು ನಾವು ನಮಗೆ ಹೇಳಿದಂತೆ ಆ ಒಂದು. ಮುಳ್ಳು ಇರುವುದಿಲ್ಲ.
ಸಂಬಳ ಕಡಿಮೆ ಮಾಡಿರ್ತಾರೆ.
ಕಡಿಮೆ ಮಾಡಿ. ಮಾ ಕೊಡ. ಹ್ಮ್.
ಏನ್ ಮಾಡಕ್ ಆಗಲ್ಲ ನೀವು ಎಲ್ಲಾ ವಿಚಾರಿಸಕೊಂಡು ಒಂದ್ಸಲಿ ಹೋಗ್ಬೇಕು. ಅವ್ರ್ದು.
ಮತ್ತೆ ನಮ್ಗೆ ಇಲ್ಲಿ ಇಲ್ಲಿ ಕೆಲಸ ಎಂದು ಹೇಳುತ್ತಾರೆ. ಆದರೆ ಅಲ್ಲಿ ಹೋದರೆ. ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ ಕೊಡಲು ಒಂದು ವ್ಯವಸ್ಥೆ. ಇದೆ ಎಂದು.
ಹಾ.
ಹಾ
ಆತರ ಎಲ್ಲಾ ಮಾಡುದ್ರೆ ನಮ್ಗೆ
ಅಡಿಗೆ ಅದಕ್ಕೆ ನ ನನಗೆ ತುಂಬಾ ಬೇಜಾರ ಆಗ್ಬಿಟ್ಟಿದೆ ಹೋಗಿ ಹೋಗಿ
ಕೆಲ್ಸ ಸಿಗುತ್ತೆ ಅಂತ ಆಸೆಯಿಂದ ಹೋಗ್ತಿವಿ ಅಲ್ಲಿ ನೋಡಿದ್ರೆ ಅವರು ರು ಅದು ಇದು ಅಂತ ಕಾರಣ ಹೇಳಿ ನಮ್ಮನ್ನ ಕರ್ಕೊಳಲ್ಲ ಬೇಜಾರು ಆಗುತ್ತೆ ಏನ್ ಮಾಡಕ್ ಆಗಲ್ಲ ನೀವು ಇನ್ನೊಂದ್ ಕಡೆ ಎಲ್ಲ ನೋಡಿ ಸಿಗುತ್ತೆ ಮತ್ತೇ ಅದ ಒಂದ್ ಕೆಲ್ಸಕ್ಕೆ ನೀವು ನೋಡಿದ್ದಕ್ಕೆ ಎಲ್ಲಾ
ಒಂದು ಕೆಲಸ ಒಂದು ಕೆಲಸ ಅಲ್ಲ ಗೆಳತಿ ಏನಿಲ್ಲ ಅಂದರೂ ಒಂದು ಐದಾರು ಕಡೆ ಇದೆ ರೀತಿ ಆಗಿದೆ.
ಹೌದಾ ನೀವು ಅಷ್ಟೊಂದ್ ಕಡೆ ಅವಾಗೆ ನೋಡಿದೀರಾ ಎಷ್ಟು ವರ್ಷ ಆಯ್ತು ಓದಿದ್ದಾಗಿ.
ಒಂದು ತಿಂಗಳ ಆಗಿದೆ ಅಷ್ಟೆ.
ಹೌದಾ. ಅಂದ್ರೆ ಇವಾಗೇ ಆಗಿರೋದು ಮುಗ್ದಿರೋದು ನಿಮ್ದು.
ಮೊನ್ನೆ ಮೊನ್ನೆನೆ ಮುಗ್ದಿರೋದು.
ಹ ಹ ಮತ್ತೆ ಪರೀಕ್ಷೆಗಳೆಲ್ಲಾ ಹೆಂಗ್ ಬರ್ದಿದೀರಾ ಚನ್ನಾಗ್ ಬರ್ತ.
ಹಾ ಚೆನ್ನಾಗಿ ಬರ್ದಿದ್ದೇನೆ. ಪರೀಕ್ಷೆಯಲ್ಲಿ ತೇರ್ಗಡೆ ಆಗುತ್ತೇನೆ ಅಷ್ಟೆ ತುಂಬ. ಬಾ ಹ ಚೆನ್ನಾಗಿ ಅನ್ನೋ ರೀತಿ
ಸಾಕು ಹೀಗೆ ಇವಾಗ ನಾವು ಹೂಜೆ ಎಷ್ಟ್ ಏನಂದ್ರೆ ಒಂಥರ ಪಾಸ ಆದ್ರೆ ಸಾಕು ಹ ಅಷ್ಟೇ ಅಷ್ಟೇ ಸಾಕು ಏನು ನಾವೇನು ಉತ್ತಮ ರಾಂಕ್ ಎಲ್ಲ ಪಡಿಬೇಕು ಅಂತ ಏನಿಲ್ಲ ಯಾಕಂದ್ರೆ ನಾವ್ ಕೆಲ್ಸ ಹೋಗಕ್ ಕಡೆ ಅವರೆಲ್ಲಾ ನಮ್ಗೆ ಎಷ್ಟು ಅಂಕಗಳು ತೆಗ್ದಿದೀರಾ ಅಂತ ಯಾರು ಕೇಳೋದಿಲ್ಲ ನಮ್ಗಿಂದ ನಮ್ಗೆ ಏನ್ ಬರುತ್ತೆ ನಾವ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಕೇಳ್ತಾರೆ ಅಷ್ಟೆ ಈ ಪರೀಕ್ಷೆಗಳಲ್ಲ ಏನ ಯಾಕೆ ಅಂತಂದ್ರೆ ನಾವು ಓದ್ತಿರೋ ಇದಕ್ಕೆ ಅದಕೇ ಒಂದು ನಮ್ಗೆ ಅವರು ಕೊಡ್ತಾರಲ್ವಾ ಸಂಖ್ಯ ಅದು ಏನು ಪಟ್ಟಿ ಸಂಖ್ಯಾ ಅಂತ ಕೊಡ್ತಾರಲ್ಲ ಮಾರ್ಕ್ಸ್ದು ಆ ಅದಕ್ಕೆ ಅಂಕ ಪಟ್ಟಿ ಅಂತ ಕೊಡ್ತಾರೆ ಕೊಡತಾರಲ್ಲ ಅದನ್ನ ಮಾತ್ರ ನಾವು ಓದಿದ್ದು ಬರಿಬೇಕು ಅಷ್ಟೇ ಕೆಲ್ಸ ಇದ್ರಲ್ಲಿ ಯಾರು ನಮ್ಮನ್ನ ಎಷ್ಟ ಅಂಕಗಳಲ್ಲ ಪಡೆದಿದ್ದೀರಾ ಯಾವುದೋ ಒಂದೊಂದು ಈ ಕಂಪನೀಸನ ಆತ್ರ ಕೆಲ್ಸ ಮಾಡ್ತಾರಲ್ವಾ
ಹಾ
ಅವರು ಕನಿಷ್ಠ ಇಷ್ಟು ಅಂಕಗಳು ತಗ ಇರ್ಬೇಕು ಅಂತ ಇಟ್ಟಿರ್ತಾರೆ ಅವರತು ಯಾರು ನಾವು ಉತ್ತಮ ರಾಂಕ್ ನ ಹಾ ಗಳಿಸಿರ್ಬೇಕು ಅಂತ ಯಾರು ತೆಗಿಯಲ್ಲ ಅಲ್ವಾ
ನಿಮ್ಮ ಪರೀಕ್ಷೆಗಳೆಲ್ಲಾ ಮುಗತಿದೀಯೇ
ಹಾ ಇನ್ನು ಇಲ್ಲ ನಮ್ಗ ಇನ್ನು ನಡತಿದೆ ಇನ್ನೊಂದು ಪರೀಕ್ಷೆ ಇದೆ ಇವತ್ತೊಂದು ಮುಗೀತು ಇನ್ನೊಂದು ಮತ್ತೆ ಸೋಮವಾರ ಒಂದು ಇದೇ ಅದು ಮುಗಿದ್ರೆ ಮತ್ತೆ ನಾವು ಫೈನಲ್ ಇಯರ್ಗೆ ಹೋಗ್ತೀವಿ
ಹೌದೇ ಹ್ಮ್ ನೀವು ಸ್ವಲ್ಪ ಸ್ವಲ್ಪ ಆಂಗ್ಲ ಭಾಷೆ ಯೂಸ್ ಬಳಸುತ್ತೀರಿ ಅಲ್ಲವೇ
ಹೌದು ಅಂದ್ರೆ ಸ್ಪಷ್ಟವಾಗಿ ಕನ್ನಡ ಮಾತಾಡ್ಬೇಕು ಅಂತಂದ್ರೆ ಎಲ್ಲಾರ್ಗು ಒಂದೇ ಸರಿ ಕಷ್ಟ ಆಗುತ್ತಲ್ವಾ ಅದಿಕೆ ನಾವ ಅವಾಗವಾಗ ಬೇರೆ ಭಾಷೆನ ಕೂಡ ಬಳಸ್ತೀವಿ ಹೌದು ಹೌದು
ಹ್ಮ್ ಹ್ಮ್
ಅಂದ್ರೆ ನಾವ್ ಅನ್ಕೊಂಡಿರಲ್ಲ ಈ ತರ ಮಾತಾಡ್ಬೇಕು ಅಂತ ಆದ್ರೆ ನಮ್ಗ್ ಏನ್ ಆಗುತ್ತ ಅಂದ್ರೆ ಮಾತಾಡ್ತಾ ಇದ್ದವಾಗ ಆಂಗ್ಲ ಭಾಷೆ ಬಂದ್ಬಿಡುತ್ತೆ
ಹೌದು ಹ್ಮ್ ನಿಮ್ಗೆ ಪರಭಾಷೆಗಳು ಯಾವ ಯಾವ ಭಾಷೆಗಳು ಬರುತ್ತದೆ
ನಮ್ಗೆ ಪರಭಾಷೆಗಳು ಅಂದ್ರೆ ತೆಲುಗು ಮಾತಾಡ್ತಿವಿ
ಹ್ಮ್
ಮತ್ತೆ ಇಂಗ್ಲಿಷ್ ಕನ್ನಡ ಮಾತಾಡ್ತಿವಿ ಅದು ಬಿಟ್ರೆ ಹಿಂದಿ ನಾವು ಅರ್ಥ ಮಾಡ್ಕೊಂತೀವಿ ನಮಗೆ ಮಾತಾಡಕ್ ಅಷ್ಟೊಂದ ಚೆನ್ನಾಗ್ ಬರಲ್ಲ ಏನೋ ಸ್ವಲ್ಪ ಸ್ವಲ್ಪ ಅಂದ್ರೆ ನಮ್ಮ ಸ್ನೇಹಿತರು ಇದ್ದಾರೆ ಅವ್ರ ಜೊತೆ ಅವಾಗವ ಹಾ ಅವ್ರು ಇದಾರೆ ನಮ್ಮ ಸ್ನೇಹಿತರಾರೆ ಅವರು ಅವಾಗವಾಗ ಮಾತಾಡ್ತಾ ಇರ್ತಾರೆ ಏನೋ ಸುಮ್ನೆ ಮಾತಾಡ್ತಾ ಇರ್ತಾರೆ ಅವಾಗ ಅವ್ರನ್ನ ನೋಡಿ ಸ್ವಲ್ಪ ಸ್ವಲ್ಪ ಕಲ್ತಿದ್ವಿ ಅಂದ್ರೆ ಸ್ಪಷ್ಟವಾಗಿ ನಮ್ಗ್ ಮಾತಾಡಕ್ ಬರೋದಿಲ್ಲ
ಹೌದೇ ನಿಮಗೆ ಉರ್ದು ಬರುತ್ತದೆ ಉರ್ದು ಗೆಳತಿಯರು ಯಾರು ಇಲ್ಲವೇ
ಇಲ್ಲ ಇಲ್ಲ
ಹ್ಮ್
ಯಾರು ಇಲ್ಲ ನಿಮ್ಗೆ ಯಾವ್ಯಾವ್ ಭಾಷೆ ಬರುತ್ತೆ
ನನಿಗೆ ಕನ್ನಡ ಆಂಗ್ಲ ಭಾಷೆ ತೆಲುಗು ತೆಮಿಳ್ ಸ್ವಲ್ಪ ಅರ್ಥವಾಗುತ್ತದೆ ನಾನು ಮಾತಾಡೋದಕ್ಕೆ ಬರಲ್ಲ ಅವ್ರ ಏನ್ ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬಲ್ಲೆ
ಕೊಂತೀರಾ ಮಾತಾಡ್ಬೇಕು ಅಂತಂದ್ರೆ ನಿಮ್ಗೂ ಕಷ್ಟ ಆಗುತ್ತೆ
ಆ ಸ್ವಲ್ಪ ಸ್ವಲ್ಪ ಬರುತ್ತದೆ ಬನ್ನಿ ಹೋಗಿ ತಿಂದ್ರಾ ಏನ್ ಮಾಡ್ತಿದೀರಾ
ಅನ್ನೋದನ್ನ ನೀವು ಮಾತಾಡ್ತೀರಾ ಹಾ ಪರವಾಗಿಲ್ಲ ನಾವೆ ಎಲ್ಲಾ ಭಾಷೆ ಕಲಿಬೇಕಲ್ವಾ ಎಲ್ಲಾ ಭಾಷೆ ಕಲತ್ರೆ ನಮಗು ಮುಂದಿನ ಇವಾಗ ಏನಾದ್ರು ಕೆಲ್ಸ ಹುಡ್ಕೋ ಆಗ್ಲಿ ಎಲ್ಲದಕ್ಕೂ ಅವ್ರು ಕೇಳ್ತಾರಲ್ಲ ಕೆಲ್ಸದಲ್ಲಿ ಏನೇನು ನಿಮ್ಗೆ ಯಾವ್ಯಾವ್ ಭಾಷೆ ಮಾತಾಡಕ್ ಬರುತ್ತೆ ಸ್ವಲ್ಪ ಕೆಲ್ ಆ ಸ್ವಲ್ಪ ಇದ್ರಲ್ಲಿ ಏನ್ ಮಾಡ್ತಾರ ಅಂದ್ರೆ ಈ ಭಾಷೆ ಬರ್ಲೇಬೇಕು ಅಂತ ಕೂಡ ಇಟ್ಟಿರ್ತಾರೆ ಹ
ಒಂದು ಒಂದು ಕೆಲ್ಸಕ್ಕೆಂದು ಹೋಗಿದು ಅಲ್ಲಿನೂ ಹಿಂದಿ ಭಾಷೆ ಬರುತ್ತದೆ ಎಂದು ಕೇಳಿದರು ನನ್ನನ್ನು
ಅದಕ್ಕೆ ಇ ಬರಲ್ಲ ಅಂತ ನಿಮ್ನ್ನ ಕೆಲ್ಸಕ್ ತಗೊಂಡಿಲ್
ಹ ಆತರ ಏನು ಇಲ್ಲ ಅಲ್ಲಿನ ಒಂದು ಸಂಬಳ ನಮಗೆ ಹ್ಮ್ ಒಂದಾಣಿಕೆ ಆಗಲಿಲ್ಲ
ಹ ನಿಜ ಬಿಡಿ ನಾವು ಮಾಡೋ ಕೆಲ್ಸಕ್ಕೂ ನಮ್ಗೆ ಬರೋ ಸಂಬಲಕ್ಕೂ ಸಂಬಂಧನೇ ಇರಲ್ಲ ಯಾವಾಗೂ ಅಷ್ಟೇ ಇವಾಗಂತನ ಅಲ್ಲಾ ನಿಮ್ದಂತ ಬೇರೆಯವ್ರು ಅಷ್ಟೇ ಅಲ್ವಾ ಇವಾಗ ಅವ್ರೇಏನೋ ಓದಿರ್ತಾರೆ ಏನೋ ಕೆಲಸ ಮಾಡ್ತಿರ್ತಾರೆ ಎಷ್ಟ ಎಷ್ಟೋ ಸಂಬಳ ಕೊಡ್ತಿರ್ತಾರೆ
ಹೌದೌದು
ಸಂಬಂಧನ ಇಲ್ದಿರ ಇರೋ ತರ ಕೊಡ್ತಾರೆ ಅದು ಕೆಲ್ಸ ಮಾಡ್ ಕೊಳ್ಳೋದು ಅಷ್ಟೆ ಒಂದ್ ಕೆಲ್ಸ ಹೇಳಿರ್ತಾರೆ ಮತ್ತೆ ನಾವ್ಏನ್ ಸ್ವಲ್ಪತ್ ಏನಾದ್ರು ಖಾಲಿಯ ಕುತ್ಕೊಂಡಿದ್ರೆ ಇನ್ನೊಂದ ಕೆಲ್ಸಾನು ಹೇಳ್ತಾರೆ ಆತರ ಮಾಡ್ತಾರೆ ಏನ್ ಮಾಡಕ್ ಆಗಲ್ಲ ನಾವೇ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು
ಹೌ ಹೌದು ಹೌದು ಸರಿ ನನ್ನ ತಾಯಿ ಕರೆಯುತ್ತಿದ್ದಾರೆ ನಾನು ನಂತರ ಕರೆಯನ್ನು ಮಾಡುತ್ತೇನೆ
ಹ ಸರಿ ಆಯ್ತು